ಹ
ಹಲೋ
ಅಲ ಊಟ ಆಗಿಲ್ಲ ಏನೊಬ್ರು
ಹಲೋ ಬ್ರೋ ಹಲೋ
ಹಲೊಬ್ರು ಈ ಕಡೆ ಸೈಡ್ ಬರ್ತರ
ಹ ಹೇಳು ಬ್ರೋ
ಹಲೋ ಬ್ರೋ
ಹ
ಹಲೋ
ಅಂದ್ರೆ ಹೇಗಂತ
ಹ್ಮ್
ಹಲ ಹ
ಚೆನ್ನಾಗಿದಲ್ಲ ಅವರು
ಎಮರು
ಚೆನ್ನಾಗಿದ್ದಿಲ್ಲ
ಹಾ ಚೆನ್ನಾಗಿದೀನಿ ಪ್ರರು ನೀವು
ನೀನ್ಯವು
ನಾನು ಚೆನ್ನಾಗಿದನಬ್ರು
ಹೌದಾ
ನಿಮ್ಮ ಹೊಲದಲ್ಲಿ ಮತ್ತೇನ ಬಿತ್ತತೀರಾ ಮುಂದೇನ್ ವರ್ಸ
ಏಂದ
ಏನೆಲ್ಲ ಅವರು
ಹ್ಮ್ ಸ
ನೀ ಪ್ರೀಪೇರ್ ಆಡ್ತರಾ ಎಲ್ವಾ
ಬರ
ಎಲ್ಲ ಅವರು
ಹ್ಮ್
ಎಲ್ಲ ನಿಮಗ್ ಈಸ ನಿಮಗ್ ಈಸಾಡಕ್ ಬಡತ್ತೇವರು
ಹ್ಮ್
ಅಕ್ಕ ಬರ್ತದೆ ಸ್ವಲ್ಪ ಸ್ವಲ್ಪ
ಹ್ಮ್ಮ ಹಂಗ
ಪಕ್ಕ ಬರುತ್ತೆ ಈಸ ಸ್ವಲ್ ಸ್ವಲ್ಪ ಬರ್
ಪುಲ್ಲ ಬರ್ತಂದರ
ಪುಲ್ಲ ಬರ್ತದಾ
ಹ್ಮ್
ನಿಮ್ಮ್ೂಊರಲ್ಲಿ ಕ್ಯಾನಲ್ ಬಾವಿ ಯಾವನ ಇದಾವೆ
ಹಬ
ಇದವಾ
ಹ್ಮ್ ಬ
ಹ ಈಗ ಮನೆಗ ಹೋಗಿ ಊಟ ಮಾಡ್ತಾರ
ಹ್ಮ್
ನೀವು ಪ್ರಿಪೇರ್ ಆಡಲ್ಲ
ಅಡಲ್ ಬರಣು
ಆಡಳವಾ
ಹ್ಮ್
ಹ್ಮ್ ಹ್ಮ್ ಕೆಲ್ಸ ಏನು ಮಾಡಲ್ವಾ
ಮಾಡ್ತಬರು
ಕತ್ರ
ಇಂಜಿನಿಯರ್
ಮುಜನೇರ ರೀ
ಹ
ಹ್ಮ್ ಹ್ಮ್ ಹೂನ್ ರೀ ಕೆಲ್ಸ ಸಿಕ್ಕೈತ
ಹಾ
ಕೆಲ್ಸ ಸಿಖಐತೆ ಯಾವ ಯಾವ್ರ ಕೆಲ್ಸ ಸಿಕ್ಕಿವೆ
ಕಾರ್ ಆಗ ಅಪರ
ಎರ
ಕಾರ್ ಕಾರ್
ಕಾರ ನನ್ ಬಿಲ್ಲೆ
ನೆಂಬೂದರ್
ನಮೂ ಅದ ಎರಡ್ ಅದವ್ರೀ
ಏನು ಯಾವ್ಯಾವ
ಹ ಮಹೇಂದ್ರ ಕರ್ ಅದ್ರಿ ಒಂದ್ ಒಂದು ಕಾರ್ ಅದ್ರಿ
ನಮ್ಮ ಬಿ ಎಂ ಡಬ್ಲ್ಯೂ ಕಾರ್ ಒಂದ್ ಮಹಂದ್ರಕಾರ ರಿ
ಬೈಕ್ ಅದಾವ ಯಾವವ
ಎ ಸ್
ಹ್ಮ್ ಹ್ಮ್ ನಿಮ್ಮ ದೋಸ್ತರೆಲ್ಲಾರ ನಿಮ್ಮ್ ದೋಸ್ತರೆ ಎಲ್ಲಾರ ಮನ ಹ ಹೋಗಿದ್ದಾರಾ
ಹ್ಮ ರ
ಅಲ್ಲೇ ಸ್ವಲ್ಪ ಆಡಿ ಈಗ ಮನೆ ಒಯ್ದಾರ ಏನ್ ಆಡ ಆಡತಾರ
ಒಗೇಬ್ರೆ ಅಲ್ಲಾರು
ಹ ಹಾ ನಮ್ಮ್ ಊರಲ್ಲಿ ನಾಳೆ ಆಡ್ತಾರ
ಹ್ಮ್
ಹ್ಮ್ ಹ್ಮ್
ವಬ್ರೋ
ಅಲ್ಲ ಬ್ರೋ ಹಾ ಚೆನ್ನಾಗಿ
ಹ್ಮ್
ಹಲೋ ಬ್ರೋ
ನಿಂದೊಬ್ಬರು
ಎಲ್ಲಿಗೆ ಹೋಗಬೇಕು ಗುರು
ಹ ಅಮ್ಮ ಲಭ್ರ
ಹಲೋ ಅವರು
ಚೆನ್ನಾಗಿದಲ್ಲ ಪ್ರ
ಹಾ ಚೆನ್ನಾಗಿದ್ದೇನೊಬ್ರು
ಹಲೋ ಅಬ್ರಾ
ಹಲೋ
ಚೆನ್ನಾಗಿದ್ದಿಲ್ಲ
ಹಾ ಚೆನ್ನಾಗಿದ್ದೇನೆ
ಹೇಳಿಬರು
ಏನ್ ಹೇಳ್ಬೇಕಡು
ಳಕ್ಕ
ನಿಮ್ಮ್ ಊರಲ್ಲಿ ಶಾಲೆಯಲ್ಲಿ ಯಾವ್ಯಾವ ಸಬ್ಜೆಕ್ಟ್ ನಡತೇವೆ
ಏನ್
ನಿಮ್ಮ ಶಾಲೆಯಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಹೇಳ್ತಾರೆ ಸೋರ್
ಯ ತಾರಪ
ಹ್ಮ್ ಹ್ಮ್
ಕ್ರಿಕೆಟ್ ಆಡಕ್ ಹತ್ರಿ ಇಬ್ರ
ನಾವ ಎಲ್ಲಬ್ರು ನಾಳೆ ಮುಂಜಾಲಿ ಆರು ಆರು ಗಂಟೆ ಬಸ್ಸಿಗೆ ಶಾಲೆೆಗೆ ಹೋಗ್ಬೇಕು
ಉನ ಬ್ರೋ
ಶಾಲೆ ಹೋಗಿ ಇಷ್ಟನ್ ನಮ್ ದೋಸ್ತರು ಬರ್ತಾರೆ ಒಂದ್ ಐದಾರ ಮಂದಿ ಇದ್ದಾರೆ
ಐದಾರು ಮಂದಿ ಕ್ರಿಕೆಟ್ ಆಡ್ತವೆ ನಾಳೆ ಮಧ್ಯಾಹ್ನ ಮನಗ್ ಬರ ಪಾಸ್ ಆಾತಿ ಪಾಸ್ ಬಸ್ ಪಾಸ್ ಪಾಸ್ ಹಾಕ್ಬೇಕ್ರಿ
ಹ್ಮರಿ
ಆ ಪಾಸ್ ಆಕಸಿದ ಮೂವರ್ ಆಕ್ತಿವ್ರಿ ಬಸ್ ಪಾಸ್ ರೀ
ಹಂ
ಡಿ ಕೆ ಶಿವಕುಮಾರ್ ಫ್ರೀ ಮಾಡ್ಯನ್ರಿ
ಹ್ಮ್ ರ
ಅದ ಪಾಸ್ ಮಾಡ್ಸ್ಬೇಕ್ರೀ ಪಾಸ್ ಮಾಡಿಸಿಕೆಸಿದ್ ಪ್ರಿ ಎಲ್ಲಿನ್ ಎಲಿತನ್ ತಗಸಿರ್ತಿ ಅಷ್ಟೇ ಹೋಗಕ್ ರೀ ಉಳಿಕಿದಲ್ಲಿ ಹಂಗಿಲ್ರರಿ
ಹ್ಮ್
ಹೋದಾವರ್ಷ ರೋಕ ಇತ್ ರಿ ರೆಡ್ದ ಏಳ್ನೂರ ಐವತ್ ರೀ ಬ್ಯಾರೆ ಜಾತಿ ನೂರ ಐವತ್ ಹಂಗಿತ್
ಹ್ಮ್
ಈ ಸಲ ಪ್ರೀ ಮಾಡ್ಯಾರ್ರಿ ಮಾಡದಕಷ್ಟೆ ನೂರು ರೂಪಾಯಿ ಕೊಡ್ಬೇಕ್ರೀ
ಚೆನ್ನಾಗಿದ್ಯಾ
ಹಾ ಚೆನ್ನಾಗಿದ್ದೀನೀ ಬ್ರೋ
ಹ್ಮ್
ಮತ್ತೇನು ಸಮಾಚಾರ ಈಗ
ಏನಿಲ್ಲಾ ಬ್ರೋ
ನಿಮ್ ಹುಡುಗಿ ಏನಂತಾರೆ
ನಿಮ್ಮ ನಮ್ಮ ಹುಡುಗಿ ಎಲ್ ಇಬ್ರು
ಹ್ಮ ರೀ
ಹ್ಮ
ಮತ್ತ್ ಇಂಜಿನಿಯರ್ ಮಾಡ್ತಾರೀ ರೊಕ್ಕ ಗಳಸಿದಾರ ಎಸ ಮಂದಿ ಹುಡುಗಿಯಾರ
ನಿಮ್ಮ ರಿ
ಅಲಾ ಬ್ರು ಏನ
ನಿಮಗೆ ಬಳ್ಗಕ್ ನೋಡ್ರಿ ನಾವ್ ಒಂತರ ಬಳಗಲ್ರರಿ ಇಬ್ರು
ಯಾಕ ಕೊಳಲರಿ ರೊಕ್ಕ ರೊಕ್ಕ ಇದ್ದಷ್ಟು ಎಲ್ಲಾರ ಬರ್ತಾರೆ ಎಂದ ಬರ್ತಾರೆ ಹಾ ಚೆನ್ನಾಗಿದೀವಿ
ಊಟಾಯತ್ ಬ್ರೋ
ಇನ್ ಆಗಿಲ್ಲ ಬ್ರು ಮನೆಗಿ ಹೋಗಿ ಉಣಬೇಕು
ಹ
ಈಗ ನಮ್ಮ್ ಊರಿಗೆ ಬಸ್ ಬರ್ತದೆ ಒಂದು ಮತ್ ಒಂದ್ ಬಂದ ನಿಂತಿದೆ
ಹ್ಮ್ ಬ್ರೋ
ಮತ್ತೊಂದು ಬರ್ತದೆ ಅದ್ರಾಗ ನಮ್ಮ ಅಪ್ಪ ಅಮ್ಮ ಬರ್ತಾರೆ ಬೆಂಗ್ಳೂರ್ ಗೆ ಹೋಗಿದ್ದಾರೆ
ಹ್ಮ ರೀ
ಬರ್ತಾರೆ ಮತ್ತ್ ನಾಳೆ ಮುಂಜಾಲಿ ಶಾಲೆೆಗೆ ಹೋಗ್ಬೇಕು ಶಾಲೆೆಗೆ ಹೋಗಿ ಮುಂದಿನ ಆಯ್ತಾ ಮುಂದಿನ ರವಿವಾರ ಬೆಂಗ್ಗಳೂರ್ಗ್ ಹೋಗ್ಬಕ್ ಬ್ರು
ಹಂ
ಅಲ್ಲೆ ಬೆಂಗ್ಗಳೂರಿಗೆ ಶಾಲೆ ಹಸ್ತಾರಂತೆ ನಮ್ಮ ಅಪ್ಪ ಅಮ್ಮ
ಹ್ಮ್ ಬ್ರೋ
ಅಲ್ಲೇ ಹೋಗ್ಬೇಕು
ಹ್ಮ್
ಹ್ಮ
ಚೆಂದ ಸಾಲಿ ಬ್ರೋ
ಹಓ ಓದ್ಬೇಕಕ್್ರಿಬರು ನೀವ
ಹ್ಮ್
ಹ್ಮ್ ಸರ್ಕಾರ ಬಸ್ಸಿನಲ್ಲಿ ಹಯ್ತರಿ ಏನ್ ಶಾಲಿ ಬಸ್ಸದಾರೀ ನೀ ಸಾಲಗ ಹೋಗ ಅಲ್ಲಿ
ಅಲ್ಲ ಅಲ್ಲಯ ಲೋಕಲ್ ಹತ್ನ್ರಿ
ಲೋಕಲಾ
ಹ್ಮ್
ನಿಮಮ್ಮ್ ಊರ ಶಾಲೆಗೆ ಬೇರೆ ಊರ ಶಾಲೆಗೆ
ಹ್ಮ್ ಅಲ್ಲೇ ಒಂದ್ ಇಷ್ಟ ಗಣೇಶ್ ನಗರ್ ಕೊತನ್
ಹ್ಮ ಹಾ ಗಣೇಶನಗರ
ಹೂಂದು
ಹ ಹಾ ಮತ್ತೆ ಈಗ
ಏನಲ್ಲ
ಮತ್ತತ್ ಟಾಟಾ ಐ ಪಿ ಎಲ್ ಹಸಿವ ಹಾ ಎರಡ್ ಸಾವರ ಇಪ್ಪತ್ತೈದು ಇಪ್ಪತ್ತಾರ ಅಕ್ಕ ಪಾರ್ಷಿಗೆ ಹೊಡತು
ಹ್ಮ್ ಬ್ರೋ
ನೀವ ನೋಡ್ತರ ಆಟ ಐ ಪಿ ಎಲ್ ಆ ಶಿವ ಯ್ತ ಯಾರ್ ಟೀಮ್ ಹಿಸ್ಟರಿ
ನಮ ಬೆಂಗಳೂರ್
ಬೆಂಗ್ಗಳೂರ ಬೆಂಗ್ಳೂರಲ್ಲಿ ಯಾರ ಇಷ್ಟ
ಪ ಕುರುಣಾಪಾಂಡೆ ಕುರುಣಾಪಾಂಡೆ
ಬ್ಯಾಟಿಂಗ್ ಮತ್ತ
ಬ್ಯಾಟಿಂಗ್
ಹಾ
ವಿರಾಟ್ ಕೊಹಲಿ
ವಿರಾಟ್ ಕೊಹ್ಲಿ
ಹ್ಮ್
ನಂದನು ಆರ್‌ಸಿಬಿ ಆರ್‌ಸಿಬಿ
ಹ್ಮ್
ಅಂದ್ರ ಹರ್ಶಿಷ್ಟನ್ ಬಾಳ ಮಂಜ ಇದ್ದಾರ ಹಾಬ್ರೋ ಹ್ಮ ಹಾ ಹಲೋ ಬ್ರೋ ಹ್ಮ್ ಚೆನ್ನಾಗಿ ನಿಮ್ಮ ಬರ್ತ್ ಬರ್ತಡೆ ಮುಗಿದಿದ್ಯಾ
ಹ್ಮ್
ನಿಮ್ ದೋಸ್ತರು ಯಾರ್ದ ಬರ್ತಡೆ ಮಾಡಲ್ವಾ
ಹಂದ್ರ
ಅಲ್ಲಿ ಯಾರು ಇಂಚಿದಾರಲ್ವಾ
ಹ್ಮ್
ಈಗ ನೀವ್ ಏನ್ ಮಾಡ್ತಿದೀರಾ ಕೆಲ್ಸ
ಕೆಲ್ಸ ನೌಕರಿ ಅಂದಲ್ಪರು
ಹ ಮತ್ತೆ ಹಾ ಚೆನ್ನಾಗಿದೇ ಬ್ರೋ ಆನ್ ತಗಿರ್ಬ ಬ್ರೋ ಅಗೆ
ಆ್ತ ಆಯ್ತು
ಹಾ ಹಲೋ ಬ್ರೋ ಹಾ ಚೆನ್ನಾಗಿದ್ದೀನಿ ಬ್ರೋ ನೀವು ಹೊ ಹೊಲಕ್ಕೆ ಹೋಗ್ತೀರಾ ನಿಮ್ಮಪ್ಪ ಅಮ್ಮ ಹೋಗ್ತಾರಾ
ಹ ಹಿದ್ರು
ಗಳೆ ಅದು ನೇಗಿಲು ಕುಂಟಿ ಅದು ಎಲ್ಲಾ ಹೊಡಿಯಕ್ ಬರ್ತದ
ಹಂದು
ಏನು ಈ ಸಲ ಅತ್ತಿ ಊರಿದೀರಾ ನೀಮ್ಮ್ ಹೊಲದಲ್ಲಿ ಹ ಹತ್ತಿವರು ನಿಮ್ ಅಣ್ಣ ತಮ್ಮಂದ್ರು ಎಷ್ಟು ಮುಂದ್ರೀ ನಿಮ್ಮ ನಿಮ್ ಡ್ಯಾಡಿ
ಬಾಳ ಅದಿರಿ
ಬಾಳದ್ರೀ
ಹ್ಮ
ಇನ್ನು ಊಟ ಆಗಲ್ಲ ಒಬ್ರು ನಿಮ್ದೆ
ಇನ್ನ ಇಲ್ಲ
ಹಾ ಹಾ ಬ್ರೋ ಬತ್ರ ಮಸ್ತ ನೀವ ಯಾಗಕ್ ಪುರ
ನಿಮ್ರ ಜೈ ಶ್ರೀರಾಮ್ ಗುಡಿಯಾದ್ರ ಪ್ರಿಯ
ನಮ್ಮ್ಊರಲ್ಲೇ ನಿಮ್ಮೂಊರಲ್ಲೇ
ನಿಮ್ಮೂರು
ನಮ್ಮ ಊರಲ್ಲಿ ಇದೆ
ಇದೆಯ ನಮ್ಮೂರಲ್ಲಿ ಆದಬರು
ಹ್ಮ್ ಹ್ಮ್ ನೀ ಶಿರ್ಷಿರ ಶಿರ್ಷಲ್ ಒಳಿಗ್ ಹೋಗತೀರ
ಏನು ಬ್ರೋ
ಹೋಗಿಲ್ಲ ಗುರು
ಹ್ಮ್
ನಿಮ್ಮ ಅಪ್ಪ ಹೋಗಿದಾರ
ನಮ್ಮ ಅಪ್ಪ ತ್ರ
ಎಸ್ ವರ್ಷ ಆಯ್ತು ಹೋಗಿ ಬಂದು
ಹರ
ನಾಲ್ಕು ವರ್ಷ ಆಯ್ತಾ
ಹ್ಮ್ ರ
ನಾ ಮೂರ್ ವರ್ಷ ಹೋಗಿ ಬಂದೀನ್ ಬ್ರೋ
ಹ್ಮ್
ಹ್ಮ ಹ ಮಾಡ್ಬಕ್ ಮಾಡ್ತೀವ್ರೀ
ಪಬ್ಜಿ ಆಡ್ತಿರ್ ಬ್ರೋ
ಏನ್ ಬ್ರೋ
ಪ್ರಿಪೇರ್
ಪ್ರಿಪೇರ್ ಮಾಡಲಪ್ಪ ನಾವಿವಾಗ
ಹ್ಮ ವಾಲಿಬಾಲ್ರು
ವಾಲಿಬಾಲ್ ಆಡಲ್ಲ ಕ್ರಿಕೆಟ್ ಕ್ರಿಕೆಟ್ ಆಡ್ತಿದ್ರಿ
ಹ್ಮ್ ರು
ನಮ್ದು ಆರ್ ಸಿ ಬಿ ಇಷ್ಟಾರಿ ಆರ್ ಸಿ ಬಿ ಮುಂಬ ಇಷ್ಟಾರಿ ನಂಂಗ
ಮುಂಬೈ ರ
ಹಾ ಮುಂಬೈ
ಸಿ ಎಸ್ ಪಿ ಎಲ್ಲ ಬರ
ಸಿ ಎಸ್ ಕೆಲ ಬರ
ಹ್ಮ್ ಹ
ಧೋನಿ ವರ್ಸು ಆಡಿರ್ಲ್ಲ
ಅದಿಲ್ಲ ಅವರು
ಆಡಲ್ಲಬ್ರು ಅವ್ನಿಗೆ ಕಾಲ್ ಇಂಜುರಿ ಆಗಿದೆ ಕಾಲ್ ಮುರದಿದೆ
ಹ್ಬ್ರೋ
ಎಕ್ಸಲನ್್ರಿ ದಬೋೇಗನ್ರಿ ಅಂಗಡಿ ಮುಂದ್ ಕಿಡಿವ ಬಿದ್ದನ್ರಿ ಕಾಬರ್
ಹ್ಮ ಹ್ಮ
ಹ್ಮ
ನಿಮ್ ನೇಮ ಹೆಸ್ರನ್
ನಾನ್ ಹಸರೀ
ಹೂನ್
ನನ್ನ ಹೆಸರು ಶ ಸಿದ್ಧಾರ್ಥ
ಹ್ಮ್
ನಿಮ್ಮ ಹೆಸರು
ನಮ್ಮ ಸರ್ ಗುರುನಾಥಪುರ
ಗುರುನಾಥ ಬುಳ
ಹ್ಮ್
ಗರುನಾಥಪುರು